ಮತ್ತೆ
ಏನ್ ಮಾಡ್ತಿದ್ದೀರಾ.
ಏನೂ ಇಲ್ಲ. ಹ್ಮ ಹ
ಮತ್ತೆ
ನಮಸ್ತೆ
ಏನ್ ಮಾಡ್ತಿದ್ದೀರಾ.
ಏನು ಇಲ್ಲ
ಹ ಊಟ ತಿಂದ್ರಾ
ಹ್ಮ್ ಆಯ್ತು ನಿಮ್ದು
ಹಾ ಏನ್ ತಿಂದ್ರಿ
ಬಿರಿಯಾನಿ
ನಿಮಗೆ ಅನ್ನ ಸಾಂಬಾರು ಮಾಡೋದು ಬರುತ್ತಾ.
ಹಾ
ನಿಮ್ಗೆ ಏನಾದ್ರೂ ಅಡುಗೆ ಮಾಡೋದಕ್ಕೆ ಬರುತ್ತಾ.
ಹ ಏನೂ ಬರಲಿಲ್ಲ
ಹ್ಮ್ ಕಾಫಿ ಟೀ ಸಹ ಮಾಡುದಕ್ಕೆ ಬರಲ್ವಾ
ಹ್ಮ್
ಕಾಫಿ ಟೀ ಅದು ಮಾಡುತ್ತಾರಲ್ಲ.
ಹಾ ಬರುತ್ತ ಬರತ್ತನ್ ಬರುತ್ತ.
ಮತ್ತೆ ನೀನ್ ಎಲ್ ಎಲ್ ಪ್ರವಾಸ ಹೋಗಿದ್ದೀರಾ.
ಹಾ-
ಎಲ್ಲಾದೂ ಪ್ರವಾಸ ಹೋಗಿದ್ದೀರಾ ನೀವು
ಹ್ಮ್ ಈಗ ಹೋಗ್ಬೇಕ.
ಆ ನ. ಏನ್ ಹೋಗ್ಬೇಕಾದ್ರೆ ಎಲ್ಲಾ ಪ್ರವಾಸ.
ಹ್ಮ್ ನಿಮ್ ವಾಯ್ಸ್ ಬ್ರೇಕಕ್ಗ್ತ ಇದೆ.
ಮುಂಚೆ ಅಂದ್ರೆ ಓದೋ ಟೈಮ್ ಅ ಪ್ರವಾಸ ಹೋಗಿಲ್ವಾ ಇಲ್ಲೂ.
ಮತ್ತೆ ನಿಮ್ ವಾಯ್ಸ್ ಮತ್ತೆ ಬ್ರೇಕ್ ಆಗ್ತದೆ.
ಈಗ್ಲು ಹಂಗೆ ಆಗ್ತಿದ್ಯಾಾ.
ಸ್ವಲ್ಪ ಸ್ವಲ್ಪ.
ಹಲೋ.
ಹಾ ಈಗ ಓಕ್.
ಹಾ ಎಲ್ಲಾದೂ ಪ್ರವಾಸ ಹೋಗಿದ್ದೀರಾ ನೀವು ಮುಂಚೆ ಅಂದ್ರೆ ನೀವು ಶಾಲೇಯಲ್ಲಿ ಓದ್ರ ಸಮಯ.
ಆ ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಹೋಗಿದ್ದೀ ಬಸ್.
ಹ ಎಲ್ಲಿನ್ ಹೋಗಿದ್ರಿ ಪ್ರವಾಸ.
ಸ್ಕೂಲ್ನಲ್ಲಿ ಹೋದಾಗ ಕನ್ಯಕುಮಾರಿ.
ನಾನು ಸ್ವಲ್ಪ ಜೋರಾಗಿ ಮಾಡ್ತೀ ಒ ಧ್ವನಿ ಕೇಳ್ತಿಲ್ಲ.
ಹ ಸ್ಕೂಲಲ್ಲಿ ಹೋದಾಗ ಆ ಕೇರಳ ತಮಿಳ್ ನಾಡು ಸೈಡ್ ಹೋಗಿದ್ವಿ. ಎಲ್ಲ ಅಷ್ಟಿಲ್ಲಾ ತಮಿಳ್ನಾಡು. ಹ ಮತ್ತೆ ಕಾಲೇಜ್. ಲ್ಲ ಹೋದಾಗ ಆಗ ಕನ್ಯಕುಮಾರಿ.
ನೀವ್ ಸ್ವಲ್ಪ ಜೋರಾಗಿ ಮಾತಾಡಿ.
ಹ್ಮ್ ಹೇಳಿ.
ಹಾ ಇಲ್ಲೆಲ್ಲಿ ಹೋಗಿದ್ದೀರಾ.
ಸ್ಕೂಲ್ ಅಲ್ಲಿ ಹೋದಾಗ ಆ ತಮಿಳ್ನಾಡ್ ಸೈಡ್ ಹೋಗಿದ್ರಿ. ಹ ಮತ್ತೆ ಕಾಲೇಜಲ್ಲಿ ಹೋದಾಗ ಕೇರಳ. ಈ ಸರಕ್ ಕನ್ಯಾಕುಮಾರಿ ಹಂಗು ಆ ಕಡೆ ಹೋಗೇ ಬನ್ನಿ.
ಹಾ ಹೇಗಿತ್ತು ಪ್ರವಾಸ ಹೋದಾಗ.
ನಿಮ್ಮ ಹಲೋ.
ಹಾ ನಿಮಗೇನಾದ್ರೂ ಒಂತ ಅಂದ್ರೆ ಮರಿಯಕ್ ಆದೆ ಇರೋ ಅಂತ ನೆನಪು ಸಿಗ್ಗಿರುತ್ತಲ್ವಾ. ಪ್ರವಾಸ ಹೋದಾಗ ಆತರ ಯಾವ್ದ್ದು ಒಂದು ಇದ್ದೇ ಹೇಳಿ.
ಫ್ರೆಂಡ್ಸ್ ಜೊತೆ ಹೋಗಿರ್ತ ಅದೇ ಒಂದ್ ದೊಡ್ಡ ಮೆಮೊರಿ ಇರುತ್ತೆ. ಹ್ಮ- ಅಂಥದ್ದೇನಿಲ್ಲ ಬಟ್ ಬೀಚಸ್.
ಹಾ-
ವಾಟರ್ಫಾಲ್ಸ್ ಇದೆಲ್ಲಾ ಚೆನ್ನಾಗಿ.
ಹ ಹ-
ಹ್ಮ್್ಮ-
ನೀವು ಈಗ ಎಗ್ಲಿ ಪ್ರವಾಸ ಮಾಡಬೇಕು ಅಂತ ಅಂದಿದ್ದೀರಾ.
ಈಗ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಹೋಗ್ಬೇಕಂತ ಇದೀವಿ.
ಹ್ಮ್. ನಾವು ತುಂಬಾ ಸಲೇ ಪ್ರವಾಸಕ್ಕೆ ಹೋಗಿದ್ದೀವಿ ಅಂದ್ರೆ ಮಾಡ್ತಿದ್ದೀನಿ. ಶಿಕ್ಷಕಿ ಅಂದ್ರೆ ಅಂದ್ರೆ ವರ್ಷ ವರ್ಷನೂ ಮಕ್ಕಳ ಜೊತೆ ಹೋಗ್ತಿರ್ತೀವಲ್ವಾ. ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ್ ಜೊತೆ ನೃತ್ಯ ಮಾಡ್ಕೊಂಡು.
ಹ್ಮ್.
ಮತ್ತೆ ಆ ಬೀಚ್ನಲ್ಲಿ ಸಮುದ್ರ ತೀರಗಳಲ್ಲಿ ಆಡೋದು.
ಹ ಈ ಸಲನು ಅಂದ್ರೆ ಡಿಸೆಂಬರ್ ಈ ಸಮಯದಲ್ಲಿ ಹೋಗೋಣ. ಅಂತ ಅನ್ಕೊತಾ ಇದೀರಿ.
ಹ್ಮ್ ನವು ಎಲ್ಲನ ನೀರ್ ಇರೋ ಕಡೆನೆೇ ಹೋಗೋಣ ಅಂತ.
ಆ ಶಾಲೆಗಳಲ್ಲಿ ಒಂದು ವರ್ಷ ವಾರ್ಷಿಕೋತ್ಸವ ಮಾಡ್ತಾರೆ. ಇನ್ನೊಂದು ವರ್ ರ್ಷ ಈ ತರ ಪ್ರವಾಸ ಕರ್ಕೊಂಡು ಹೋಗ್ತಾರೆ. ಒಂದ್ಸರಿ
ಹ್ಮ್ ಮತ್ತೆ ನಿಮ್ದು ಊಟ ಆಯ್ತಾ.
ಹಾ ನಮ್ದು ಆಯ್ತು ಅಂದೆ ನೀವು ಯಾವ್ತರ ಮಾಡ್ತೀರಾ ಅಂತ ಹೇಳ್ತೀರಾ. ಟೀ ಯಾವ್ ತರ ಮಾಡ್ತೀರಾ ಅಂತ ಹೇಳ್ತೀರಾ ನಿಮಗ್ ಮಸಾಲಾ ಟೀ ಮಾಡೋದಕ್ ಬರುತ್ತಾ.
ಹಾ ನಾನ್ ಆಲ್ಮೋಸ್ಟ್ ಟೀ ಮಾಡ್ತೀನಿ ಮಸಾಲಾ ಟೀ ಮಾಡ್ತೀನಿ.
ಹೇಳಿ.
ಅಷ್ಟೊಂದ್ ಪ್ರೊಫೆೇಶನಲ್ ಆಗಿ ಏನಿಲ್ಲಾ. ಬಟ್ ಹ ಮಾಡ್ತೀನಿ ನಾರ್ ಫಸ್ಟು ಹಾಲ್ ತಗೊಂಡು. ನಾರ್ಮಲ್. ಹಾಲು ಮತ್ತೆ ಓಲೆ ಮೇಲೆ ಇಟ್ಟು.
ಹಾ.
ಅದಾದ್ಮೇಲೆ ಸ್ವಲ್ಪ ಆ ಜೀರ್ಗೆ. ಆ ಶುಂಠಿ. ಹಾ ಮತ್ತೆ, ಕರಿಮೆಣಸು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಏಲಕ್ಕಿ. ಹಾ ಲವಂಗಾ.
ಇದೆಲ್ಲ. ಸ್ವಲ್ಪ ಸ್ವಲ್ಪ ಅವಾಗವಾಗ ಮತ್ತೆ ಲವಂಗ ಅಂತ ಸ್ವಾರಿ. ಹೂ ಏನದು ಏಲಕ್ಕಿನ ಬಿಡಿಸಬಿಟ್ಟು ಅದ್ರ್ ಒಳಗಡೆ ಇರೋದು ಮಾತ್ರ ಹಾಕ್ತೀನಿ. ಹಾ ಶುಂಠಿನಾ ಕುಟ್ ಬಿಟ್ಟು ಹಾಕೊದು. ಇಲ್ಲಿ ಟೀ ಪೌಡರ್ರಗಿ ಮಾತ್ರ ಸ್ವಲ್ಪ ಕಮ್ಮಿ ಹಾಕ್ ಹೋಗಿ ಎಷ್ಟ ಹಾಕ್ತಿರಾ ಅಷ್ಟು ಜಾಸ್ತಿ ಅಂತಲಾ. ಓಸ್ ಮತ್ತೆ ಸಕ್ಕರೆನ ಅಷ್ಟೆ ಅಷ್ಟೊಂದ ಜಾಸ್ತಿ ಇದ್ರೆ ಮಸಾಲೆ ಟೀ ಚೆನ್ನಾಗ್ ಇರಲ್ಲ. ತಿನಿ ಮತ್ತೆ ಚೆನ್ನಾಗ್ ಬೇಯಿಸ್ಬೇಕು ಎಲ್ಲ. ಚೆನ್ನಾಗ್ ಬೇಯ್ಸಿ ಆಮೇಲೆ ತಗೊಂಡ್ರೆ ಚೆನ್ನ
ಹಲೋ ನಾನ್ ನಿನ್ಗ್ ಒಂದ್ ಕತೆ ಹೇಳ್ಲಾ.
ಹುಂ ಹುಂ ಮುಂದ್ ಹೇಳಿ.
ಹಾ ನೀವ್ ಅಂದ್ರೆ ಮುಂಚೆ ಕತೆ ಎಲ್ಲ ಕೇಳಿದಿರಾ.
ಹ್ಮ್.
ಮುಂಚೆ ಕತೆ ಎಲ್ಲ ಕೇಳಿದ್ದೀರಾ?
ಬೋರ್ ಇದ್ದಾಗ ನಮ್ ಆಜ್ಜಿ ಹೇಳ್ತಾಯಿದ್ರು ಮತ್ತೆ ಸ್ಕೂಲ ಅಲ್ಲಿ ಕೇಳಿದೆ.
ಹ. ಹಾ ನಿಮ್ಗೆ ನೀತಿ ಕತೆಗಳು ಆದ್ರೆ ಇಷ್ಟನಾ ಇಲ್ಲ ಪಂಚ ತಂತ್ರ ಕಥೆಗಳು ಪುಣ್ಯ ಕೋಟಿ ಕತೆ ಈ ತರ ಯಾವ್ದ್ ಇಷ್ಟ ನಿಮ್ಗೆ.
ಹ ಎಲ್ಲನು ಇಷ್ಟಾನೇ.
ಹ ನನ್ನಿಂಗೊಂದು ಇವಾಗ. ಆಮೆ ಮತ್ತು ಮೊಲದ ಕಥೆನಾ ಹೇಳಿದೀವಿ. ಒನ್ ಕಾಡಲ್ಲಿ ಇದೇ ತರ ಎಲ್ಲಾ ಹ ಪ್ರಾಣಿಗಳು ಇರ್ಬೇಕಾಗಿತ್ತು
ಮೊಲ ಮತ್ತೆ ಆಮೆ ಏನ್ ಮಾಡುದ್. ಇಂಗೆ ವಾದ ಸಂವಾದ ಮಾಡ್ತಾ ಮಾಡ್ತಾ ಮಾತಾಡ್ತಾ ಏನ್ ಮಾಡ್ ಹ್ಮ ಸರಿ ನಾನು ನಿವೂ ಸೇರ್ ಕೊಂಡು
ಹ್ಮ್
ಮಾಡಾಣ ಸ್ಪರ್ಧಾ ಒಂದ್ ಸ್ಪರ್ಧೆಯನ್ನ ಮಾಡಣ. ಅಂತ ಹೇಳಿ ಮೊದಲಿನ್ ಅಂದ್ರೆ ಇವಾಗ್ ಇಲ್ಲಿಂದ ಮೊದಲಿಂದ ಇಲ್ಲಿಂದ ಪ್ರಾರಂಭ ಮಾಡ್ ಬೇಕು ಅಂತ ಪ್ರಾರಂಭದ ಗೆರೆ ಒಂದ್ ಮಾಡು ಒಂದ್ ಹಾಕ್ತಾರೆ. ಅಷ್ಟು ದೂರ ಇಟ್ಕೊಂಡ್. ಇರ್ತಾರೆ ಅವರು ಇಷ್ಟು ದೂರ ಅಂತ. ಅಂದ್ರೆ ಇದು ಓಟ ಮಾಡ್ತಿರೋದು ಯಾರು ಬೇಗ ಹೋಗಿ ತಲುಪ್ ತರೋ ಪ್ರಾರಂಭದ ಗೆರೆ ಇಂದ ಕೊನೆಗೆರೆವರ್ಗು ಯಾರು ಹೋಗಿ ಮೊದ್ಲು ತಲುಪ್ ತ್ತರೋ ಅವರು ನಾವು ಗೆದ್ದಾ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿ ಇದ್ ಮಾಡುತ್ತೆ.
ಹ್ಮ್
ಆ ಮೊಲಕ್ಕೆ ಅದ್ರ್ ಅಂದ್ರೆ ಸ್ವಲ್ಪ ಸುಂದರವಾಗಿರೋದ್ರಿಂದ ಮತ್ತೆ ಅದು ಬಿಳಿ ಬಣ್ಣುದ್ ಮೃದು ಮೃದು ಆಗಿರುತ್ತೆ ಅಲ್ವಾ ಅದಕ್ಕೋಸ್ ಅದಕ್ಕೆ ಸ್ವಲ್ಪ ಗರ್ವ ಇರುತ್ತೆ ಅದಕೆ ಕಂಡದರೂ.
ನಿಮ್ ವಾಯ್ಸ್ ಜಾಸ್ತಿ ನಿಮ್ ವಾಯ್ಸ್ ಜಾಸ್ತಿ ಬ್ರೇಕ್ ಆಗತ್ತಿದೆ. ಒನ್ ಸ್ವಲ್ಪ ನೋಡ್ ಅಚೆ ಬನ್ನಿ ಈ ಈ ಈಗ್ ಓಕೆನೆ
ಆ ತರ ಇರುತ್ತೆ ಅಹಂಕಾರ ಇರುತ್ತೆ ಅದಕ್ಕೆ ಅದೇನ್ ಮಾಡ್ ತಂದ್ರೆ ಇವಾಗ ಇಬ್ರು ಪ್ರಾರಂಬಿಸ್ತಾರೆ ಪ್ರಾರಂಬುಸ್ಸುದಾಗ ಮೊಲ ಬೇಗ. ಬೇಗ ಬೇಗ ಬೇಗ ಹೊಲ್ಟೊಗುತ್ತೆ. ಆಮೆ ನಿಧಾನಾವಾಗಿ ನಡ್ ಕೊಂಡು ಬರುತ್ತೆ.
ಹ್ಮ್
ಮೊಲ ಸ್ವಲ್ಪ ದೂರ ತಲುಪಿದ ನಂತರ ಇಂದೆ ತಿರುಗಿ ನೋಡುತ್ತೆ. ಇಂದೇ ತಿರುಗಿ ನೋಡಿ ಅಂದ್ರೆ ಎಲ್ಲಿದೆ ಆಮೆ ಅಂತ ನೋಡುತ್ತೆ
ಹ್ಮ್
ಆಮೆ ಎಲ್ಲಿದೆ ಅಂತ ನೋಡಿದ್ದಾದ್ಮೇಲೆ ಆಮೆ ಕಾಣ್ಸಲ್ಲ ಆಮೆ ಕಾಣ್ಸ ಕಾಣಿಸದ ಇರೋ ಕಾರಣ ಅ ಅಂದೆ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ನನ್ ಮಲ್ಲಕೊಳ್ಳೋಣ ನನ್ ನಾವು ಇವಾಗ ತುಂಬಾ ಸುಸ್ತ ಆಗುತ್ತಿದೆ ಅಂತ ಅನ್ಬಿಟ್ಟು ಅನ್ಕೊಂಡು
ಹ್ಮ್-
ಅದು ಮಲ್ಕೊಳ್ಳುತ್ತೆ ಒಂದ್ ಮರಕ್ ಕೆಳಗಡೆ ವಿಶ್ರಾಂತಿ ಮಾಡ್ತಿರುತ್ತೆ.
ಹ್ಮ್-
ಮತ್ತೆ ಈ ಆಮೆ ಏನ್ ಮಾಡುತ್ತೆ ಇಲ್ಲಿ ನಿಧಾನಕ್ ಬಂದು ಬಂದು ಬಂದು ಬಂದು. ಮುಲಕ್ ಇಂತೂ ಮುಂಚೆ ಹೊಲ್ಟೋಗುತ್ತೆ.
ಹ್ಮ್-
ಆ ಮೊಲ ಎದ್ದ್ ನೋಡುತ್ತೆ ಎದ ಹಿಂದೆ ತಿರುಗಿ ನೋಡಿದ್ರೆ ಆ.
ಹ್ಮ್-
ಲ್ಲ ಅದಕ್ಕೆ. ಂತಂದ್ರೆ ಆಮೇ ಇನ್ನು ತುಂಬಾ ಮುಂದೆ ಹೊಳಟೋಗಿರುತ್ತೆ. ಮತ್ತೆ ಮೊನ್ನೆ ನೋಡ್ದಕ್ ಅದಕ್ಕೆ ಅವಾಗ ಇದಾಗತ್ತೆ. ಅಯ್ಯೋ ನನ್ ಮಲ್ಗ ತಪ್ಪ ಆಗೋಯ್ತು ಅಲ್ವಾ ಅಂತ ಬೇಗ ಬೇಗ ಹೋಗಕ್ ಪ್ರಯತ್ನ ಮಾಡುತ್ತೆ ಅಷ್ಟ. ಲ್ಲೇ ಆಮೇ ಹೋಗಿ ಅದ್ರ ಗುರಿನ ತಲುಪಿಡುತ್ತೆ ಆಮೇನೇ ಅಲ್ಲಿಿದ್ಯ. ಆಗುತ್ತೆ ಮೊದ್ಲು ಬಂದ್ಬಿಡುತ್ತೆ. ಮತ್ತೆ ಈ ಮೊಲ ಅವಾಗ ಅಂದ್ಕೊಡುತ್ತೆ ನಾನ್ ಜಾಸ್ತಿ ಅಹಂಕಾರ ಪಟ್ಬಿಟ್ಟೆ. ನಾನ ಈಥರ ಮಾಡ್ಬಾರ್ದಿತ್ತು.
ಹೌದೌದು.
ಅಂತ ಅಂದ್ಬಿಟ್ಟು ಅವಾಗ ಅದು ದುಃಖ ಪಡುತ್ತೆ ಈ ಕಥೆ. ನಿಮ್ ಗೊತ್ತಾಗುತ್ತೆ ಅಂತ.
ಹ್ಮ್-
ನಾವ್ ಯಾರನ್ನು ಒಬ್ಬರನ್ನ ಕೀಲಾಗಿ ನೋಡ್ಬಾರ್ದು ಮತ್ತೆ. ನಾವು ನಮ್ಮಲ್ಲಿ ಏನಂದೂ ಒಂದು ಪಡೆದಿದೆ ಅಂತಂದ್ರೆ ಅದ್ರಂದ ಅಹಂಕಾರನಾಗ ಪಡ್ಬಾರ್ದು.
ಹ್ಮ್-
ಹಾ ಮತ್ತೆ ಆ ಮೂಲ ಅವಾಗ ಪಶ್ಚಾತ್ತಾಪ ಪಡ್ಕೊಳ್ಳುತ್ತೆ ಅಹಂಕಾರ ಪಡ್ಬಾರ್ದು ಅಂತ.
ಹ್ಮ್-
ನಿಮಗ ಈ ಕಥೆ ಇಷ್ಟ ಆಯ್ತಾ.
ಹಾ ತುಂಬಾ ಇಷ್ಟ ಆಯ್ತು.
ನಾನು ಏನೇನ್ ಅಡಗೆ ಮಾಡ್ತೀನಿ ಅಂತ ಹೇಳ.
ಹ್ಮ್-
ಪ್ರತಿ ದಿಸಾ. ಬೆಗ್ಗಿನ ತಿಂಡಿ ಪದಾರ್ಥಗಳು ಎಲ್ಲಾ ಮಾಡ್ತೀನಿ. ಚಿತ್ರಾನ್ನ ಪೀಳಿವಿಗ್ರಿ ಬಿಸಿ ಬೆಳೆ ಬಾತು ಮೊಸರನ್ನ. ಈ ತರ ಎಲ್ಲಕ್ಕ ಮಾಡ. ಅಡುಗೆ ಅಂದ್ರೆ ಒಂದ್ ಸ್ವಲ್ಪ ಟೊಮೆಟೊ ಗೊಜ್ಜು. ಮತ್ತೆ ಮಾಡ್ತಾರೆ.
ಹ್ಮ್-
ಿ ಕಾಫಿರ ಎಲ್ಲ ಹ ಮತ್ತ.
ಟೀ ಕಾಫಿ.
ಹಾ ಆಯ್ತು ನಿಮ್ದು.
ಹ್ಮ್-
ಮಾತಾಡ್ಯನ.
ನಿಮ್ ವಾಯ್ಸ್ ಕೇಳ್ತಾ ಇಲ್ಲ.
ನಿಮ್ಮೊಂದಿಗೆ ಮಾತಾಡಿ ತುಂಬಾ ಸಂತೋಷ ಆಯ್ತು ನೀವು ತುಂಬಾ ಚೆನ್ನಾಗಿ ಮಾತಾಡ್ರಿ ಧನ್ಯವಾದಗಳು.